ಹಾ ಊಟ ಆಯ್ತಮ್ಮ ಹಲೋ
ಆಯ್ತು ನಿಂದು
ಇಲ್ಲ ಇವಾಗ ಮಾಡ್ಬೇಕು ಇಲ್ಲ ಆಗಿಲ್ಲ ಮಾಡ್ಬೇಕಮ್ಮ ನಾಾನಾ ರೊಟ್ಟಿ ಮಾಡಕ್ಕೆ ಕಾಯಿ ಸರಿತಾ ಇದಿ
ಓ ಪುಲ್ ಪ್ರಿಫೇರಿಂಗ್
ಏನ್ ಪ್ರಿಪೇರ್ ಅಂತು ಇಲ್ಲ ಇನ್ನೇನ್ ಬೆಳಿಗ್ಗೆನ ಅನ್ನ ಸಾಂಬಾರಾರ್ ಮಾಡಿ ತಾಮ
ಹ್ಮ್
ಮತ್ತೆ ಇವಾಗ್ಲೂ ಅಣ್ಣ ಸಾಂಬಾರ್ ತಿನ್ಕ್ಕ ಆಗಲ್ಲ ಮಧ್ಯಾಹ್ನ ನ ಅದೇ ಬಾಗಕ್ ಸ್ಟಿಫನ್ ಅಲ್ಲ
ಹ್ಮ ನಮ್ಮ ಮನೇಲ್ಲ ಅಮ್ಮ ಮುದ್ದೆ ಮಾಡ್ತೀನಿ ಅಂದ್ರು ಹ್ಮ್ ಆಮೇಲೆ ಅಪ್ಪ ನಂಗೆ ಊಟ ಬೇಡ ಅಂದ್ರು
ಯಾಕೆ
ಏ ಅಪ್ಪ ಚಿತ್ರನ ಇತ್ತು
ಹ್ಮ್
ಚಿತ್ರನ ತಿಂದ್ರು
ಹ್ಮ್
ಅದಕ್ಕೆ ಊಟ ಬೇಡ ಹೋಗು ಇದೆ ಹೊಟ್ಟೆ ತುಂಬ್ತು ಅಂತ ಅಂದ್ರು
ಹ್ಮ
ಹ ಅದಕ್ಕೆ ಮುದ್ದೆ ಮಾಡ್ತೀನಿ ಅಂತ್ತಿತ್ತಲ್ಲ ಅಮ್ಮ ಕ್ಯಾನ್ಸಲ್ ಮಾಡ್ಬಿಟ್ಟು ರೈಸ್ ಮಾಡ್ತು
ಸರಿ ನಿತ್ರ ಆಫೀಸು
ಹ್ಮ್ ಇವತ್ ರಜಾ
ನಾಳೇನು ಇಲ್ಲ ಇನ್ನಾ ಏತೇ
ಹ್ಮ್ ಸೋಮವಾರನೇ ಜಾಲಿ ಮಾಡೋದೆ ನಾಳೆ
ಹ್ಮ್ ನಾಳೆ ಎಲ್ಗ್ ಹೋಗ ಪ್ಲಾನ್ ಐತೇ
ನಾಳೆ ಎಲ್ಲೂ ಹೋಗೋ ಪ್ಲಾನ್ ಇಲ್ಲ ಚಿಕ್ಕಮನ್ ಮನೆಗ್ ಹೋಗೋಣ ಅಂತ ಇದ್ದೀನಿ ಅಷ್ಟೇ
ಎಲ್ಲೇ
ಇಲ್ಲೇ ಊರಲ್ಲ ಅವ್ರ ಜಮೀನಲ್ಲ ಅಲ್ವ ಇರೋದು
ಹ್ಮ್
ಅಲ್ಲಾದ್ರೂ ಹೋದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಏನ್ ಮಾಡದು ಟೈಮ್ ಪಾಸೇ ಆಗಲ್ಲ ಅದ್ಕ ಅಲ್ಲಿಗ್ ಹೋದ್ರೆ ಒಂಚೂರು ಯಾರ ಹೆಸರು ಹ್ಮ್ ಪ್ರಿಯಾ
ಹ್ಮ್ ಹ್ಮ್
ಹ್ಮ್
ಎಲ್ಲೇ ವರ್ಕ್ ಮಾಡ್ತಿರದ ಅವಕ್ಕ
ಹ್ಮ್ ಅಲ್ಲೇ ವರ್ಕ್ ಮಾಡ್ತಿರೋದು
ಮತ್ತೆ ಆಗಲ್ಲ ಇನ್ನೇನ್ ಸಮಾಚಾರ
ಹ ಹೇಳ್ಬೇಕುಮ್ಮ ನೀನೆ ಮತ್ತೆ ವರ್ಕ್ ಎಲ್ಲಾ ಹೆಂಗಿದೆ
ವರ್ಕ್ ಎಂತ ನಾರ್ಮಲ್ ಆರಾಮ್ಸೆ ಹ್ಮ್ ಎನಕ
ಮತ್ತೆ ಎಲ್ಲೂ ಟ್ರಿಪ್ ಗಿಪ್ ಹೋಗೋ ಪ್ಲಾನ್ ಇಲ್ವಾ
ಅದೇ ಈ ಮಂತ್ ಹೋಗಮ್ಮ ಇರು ನೆಕ್ಸ್ಟ್ ಮಂತ್ ಜೂನ್ ಅಲ್ಲಿ
ಹ್ಮ
ಫುಲ್ಲ ಟ್ರೈ ಫುಲ್ ಟ್ರೈನಲ್ಲೇ ಫುಲ್ ಟ್ರೈನ್ಲ್ಲಿ ಹೋಗ ಪ್ಲಾನ್ ಅದ
ಹೌದಾ ಎಲ್ಲಿ
ಮುರುಡೇಶ್ವರ ಫುಲ್ ಬೀಚಲ್ಲಿ
ಓ ಸರಿ ಸರಿ ಹಾಗಾದ್ರೆ
ಹ್ಮ್ ಒಂದ್ ಮೂರ್ ದಿನ ಹೋಗಿದ್ದು
ಹ್ಮ್ ಮೂರ್ ದಿನ ಹೋಗಿ ಮತ್ತೆ
ಹ್ಮ್ ನೋಡಮ್ಮ ಆ ಕಡೆ ನಿಯರ್ ಯಾವ್ಯಾವ ಪ್ಲೇಸ್ ಸಿಗತ್ತಾ ನಮ ಟ್ರೈನ್ ಟೈಮಿಂಗ್ ಹೆಂಗ್ ಸಿಕ್ಕದು
ಹ್ಮ್
ಹಂಗ್ ಮಾಡುವ
ಹ್ಮ್ ಮಂತ್ರಾಲಯಕ್ಕೆ ಹೋಗ ಒಂದ್ಸಲ ಹೋಗಿದ್ ಬರ್ಬೇಕು
ಹ ಅದು ಒಂದ್ ನೈಟ್ ಅಂದ್ರೆ ಫುಲ್ ಲಾಂಗ್ ಜರ್ನಿ ಅಲ್ವಾ ಅಂದ್ರ ಫುಲ್ ಅದಕ್ಕೆ ಅಂತಾನೇ ಹೋಗ್ಬೇಕು ಅಲ್ಲಿ ನೀಯರ್ ಹ್ಮ್ ತಿರುಪತಿ ಮಂಪಲಯ ಇವಕ್ಕೆಲ್ಲಾ ನೀಯಾರ
ಹ್ಮ್ ತಿರುಪತಿ ಆಗಲಮ್ಮ ಅಲ್ಲಿ ಫುಲ್ ರಶ್ ಇರುತ್ತೆ
ತಿರುಪತಿ ಅಂದ್ರ ಆ ಕಡೆ ಆಂದ್ರ ಅವದ ಜಾಸ್ತಿ ಅಲಿ ಆಮೇಲೆ ಹೆಂಗ ಅನ್ ಬೈ ಇತ್ತು ಹೋದ್ರೆ ಫುಲ್ ಅಲ್ಲೇ ಕೂಡಾಗ ಬಿಡ್ತಾರಂತ ಕೂಡಕ್ಕಬುಟ್ಟ ಏನ್ ಮಾಡ್ತಾರ ಹೇಳು ಹ್ಮ್ ಎಲ್ಲಾ ಅಲ್ಲಿಗೆ ಬರುತದಂತ ದರ್ಶನ ಆದ್ರ ರಜಾ ಹ್ಮ್ ಇವಾಗ ಸದ್ಯಕ್ಕೆ ಹಿಂಗೆ ಪೀಚು ಈ ಕಡೆಗೆಲ್ಲ ಹೋಗಿ ಒಂದ್ ರೌಂಡ್ ಹೋಗಿ ಬರಮಾ
ಹ್ಮ್ ಹಂಗ ಮಾಡ್ಬೋದು
ಹ್ಮ್ ವ್ಯಾಂಕೈನ್ ಸಿಗತ ಅಂಗ
ಹ್ಮ್ ಬಟ್ ಸ್ಯಾಟರ್ಡೆ ಸಂಡೆ ನೋಡ್ಕೊಂಡ್ ಹೋಗ್ಬೇಕು ಅಷ್ಟೇ
ಹ್ಮ್ ಅದೇ ಎಲ್ಲರಿಗೂ ಇಲ್ಲಾಂದ್ರೆ ನಾನು ನೀನು ಐಶು ಕಿರಣಾ
ಹೂ
ಹ್ಮ್
ಅಯ್ಯೋ ನಮ್ಮ ಮನೇಲೂವ ಟಿಕೆಟ್ ಬುಕ್ ಮಾಡು ಮಂತ್ರಾಲಯಕ್ ಹೋಗೋಣ ಅಂತಿದ್ರ ಹ್ಮ್ ನಾನು ಇವಾಗ ನಮ್ಗೆ ಟು ಡೇಡ್ಸ ಅಲ್ವಾ
ಹಾಗಲ್ಲ ಇವಾಗೆಲ್ಲ ಅಂದ್ರೆ ನಾವವು ಏನು ಅನ್ಕೊಂಡಿರದು ಅಂದ್ರೆ ಜೂನಲ್ಲಿ
ಹ್ಮ್
ಒಂದರ ಇವಾಗ ಬಿಸ್ಲು ಜಾಸ್ತಿ ಜೂನ್ ಅಂದ್ರ ಸ್ವಲ್ಪ ಮಳೆ ಗಿಳ ಬಂದಿರುತ್ತಾ ಆಮೇಲೆ ಇವಾಗ ಅಂದ್ರೆ ಎಲ್ಲಾರ್ಗು ಸಂಮರಲ್ವಾ
ಹ್ಮ್ ಹ್ಮ ನಿಜ ಆಮೇಲೆ ಇವಾಗ ಹೋಗಕ್ ಹೋಗಲ್ಲ ಎಲ್ಲರಿಗು ರಜೆ ಇರ್ತಲ್ಲ ಎಲ್ಲಾ ಫುಲ್ ತುಂಬ್ಕೊಬಿಟ್ಟಬಟ್ಟ ಉತ್ತರೆ
ಅದಕ್ಕೆ ನೆಷ್ಟು ಆರಾಮ್ಸ ಫ್ರೀ ಮಾಡ್ಕೊ ಹೋಗ್ಬೋದು
ಹ್ಮ್ ನಿಜ ಮತ್ತೆ ಇನೇನುಮ್ಮ ಸಮಾರ ಟೆಂಪಲ್ ಹೋಗಿದ್ ಬಂದ
ಹ್ಮ್ ಇವತ್ತು ಚನ್ನಿವೇಶ್ವರ ಜಯಂತಿ ಅಲ್ವಾ
ಹ್ಮ್ ಅಯ್ಯೋ ನಮ್ಮ ಮನೇಲ್ಲ ಹೇಳ್ತಾ ನೆನ್ನೆ ಹೋಗೋಣ ಅಂತ
ಎ ಬರಷ್ಟು ಅಂದ್ರೆ ಇವಾಗ ಅಂದ್ರೆ ನಮ್ ಬೆಂಗ್ಳೂರ ಹೆಂಗ ಅಂದ್ರ ಒಂದು ಒಂದ್ ಏನಿಲ್ಲ ಒಂದ್ ಮೂರ್ ನಾಲ್ಕು ಇರುತ್ತ ಹೆಂಗೋ ಹೋಗಿರ್ತಾರ ಸರಿ ಆಯ್ತದ ಹ್ಮ್ ಈಗ ಒಂದೇ ಕಡೆ ಇರೋದ್ರಿಂದ
ಹಾ ಗುಂಡ್ಲುಪೆಟ್ಟಲ್ಲೇ ಹ್ ಅಲ್ಲು ಫುಲ್ ರೆಶ್
ಹ್ಮ್ ನಾವು ಹೋಗ್ದಾಗೆ ರಶು
ಹ್ಮ್
ಹೆವಿ ರಶ್ ಇತ್ತು
ಹ್ಮ್ ಇವತ್ತಂತೂ
ಆಯ್ತು ದರ್ಶನ ಮಾಡ್ಕೊಂಡ್ ಬರ ತನಕ ಹ್ಮ್ ಹ್ಮ ಇದು ಹದಿಮುರು ವರ್ಷಕ್ಕೊ ಒಂದ್ಸಲ ಈ ಜಯಂತಿ ಅದು ಹಾ ಲೇಟಸ್ಟ್
ನಾವು ಹೋಗೋವಂದ್ಕಣ್ವಾ ಆಮೇಲ್ ಪುನಃ ಏನಿಗೋ ಪ್ಲಾನ್ ಕ್ಯಾನ್ಸಲ್ ಆಗ್ಬಿಟ್ಟು ತು ಹೋಗ್ಲೇ ಇಲ್ಲ ಹೋಗಿದ್ ಬರ್ಬೇಕಾಗಿತ್ತು
ಚೆನ್ನತ್ ಮಂದ ಹ್ಮ್ ನಾವು ಎಲ್ಲದು ಕರಿ ಬಟ್ಟೆ ಕರಿ ಎಲ್ಲಾ ಹಾಕ್ಬಿಟ್ಟು
ಅಯ್ಯೋ ನಾನು ಅದಕ್ಕೇನೆ ಅಪ್ಪ ರೀಲ್ಸ್ ನೋಡ್ತಿದಾಗ ತೋರ್ಸ್ತಾ
ಹ್ಮ
ಹ ನನಗೆ ಶೇರ್ ಮಾಡಿ ಹೋಗೋಣ ಸಾಯಾಟರ್ಡೇ ಇವತ್ತು ಹೋಗೋಣ ನಾಳೆ ಅಂತ ಅಂದ್ಬಿಟ್ಟು ನೆನ್ನೆ ಶೇರ್ ಮಾಡ್ಸ್ಕೊಂಡಿದ್ದೀನಿ ಇವತ್ತು ಹೋಗ್ಲೇ ಇಲ್ಲ ಅಪ್ಪನುೂ ಮಳೆ ಗಿಳ ಇಲ್ವಲ್ಲ ಹಸು ಗಿಸು ಎಲ್ಲಿ ಕಟ್ಟಕ್ಬಟ್ಟು ಹೋಗಕ್ ಐತೆ ಅನ್ಬಿಟ್ಟು ಹೋಗ್ಲಿಲ್ಲ
ಹ ಅದಲ್ಲ ತಾನ ಯಾರಾದ್ರು ಒದ್ರರು ಇರ್ಬೇಕು ಆಮೇಲೆ ಫುಲ್ ಡ್ರಶು ಆಮೇಲೆ ಹೆಂಗ್ ಹೇಳಿದ್ದು ಅಂತಂದ ಬೆಳಿಗ್ಗೆ ಸೂರ್ಯ ಉಊಟ್ಟಕ್ಕಿಂತ ಮುಂಚೆ
ಹಾ
ಆಮೇಲೆ ಸೂರ್ಯ ಮುಳಗದ್ ಮೇಲೆ ದೇವ್ರ ದರ್ಶನ ಮಾಡಬೇಕಿತ್ತಂತ
ಹೌದಾ
ಸೂರ್ಯ ಊಟಕ್ಕಿಂತ ಮುಂಚೆ ಸೂರ್ಯ ಮುಳುಗಿದ್ಮೇಲೆ
ಅದ್ರೆ ಹಾಗ್ರ ಒಂದ ನಾಲ್ಕು ಗಂಟೆ ಐದು ಗಂಟೆ ಒಳಗಡೆನೆ ಮಾಡ್ ಆರು ಗಂಟೆ ಒಳಗಡೆನೆ ಮಾಡ್ಕೊಬ ಬಿಡ್ಬೋದು ಸಂಜೆನೂ ಆರು ಗಂಟೆ ಸಂಜೆನೂ ಆರು ಗಂಟೆ ಮೇಲೆ ಹೋಗ್ಬೋುದಿತ್ತು
ಹಂದ
ಅಯ್ಯೋ ಮನೇಲೆ ದೇವ್ರ ಮನೇಲೆ ಶಣಮತ್ ಮಂದ ಫೋಟೋ ಪೂಜೆ ಮಾಡಿದ್ರ್
ಪೂಜೆ ಮಾಡ್ಬಿಟ್ಟು ಒಂಚೂರ ಕರಿ ಎಳ್ಳು ಕರಿ ಬಟ್ಟೆ ಹಟ್ಬಿಟ್ಟು ಪೂಜೆ ಮಾಡಿದ್ರ ಆಗಿತ್ತು
ನಂಗ್ ಮಾಡ್ಬೋದಿತ್ತು
ಏನಮ್ಮ
ಹಂಗ ಮಾಡ್ಬೋದಿತ್ತು
ಹ್ಮ್ ಮಾಡ ಮಾಡ್ಬೋದು ಏನಿಲ್ಲ ಇಲ್ಲ ಅನ್ಬೇಕೇಕಾದದು ಹೇಳಲ್ಲೇ ಮಾಮೂಲಿ ಹೆಣ್ಣಿಗೆ ಹಾಕ್ಬಿಟ್ಟು ಇದ್ ಮಾಡಿದ್ರೆ ಆಯ್ತಿತ್ತು -
ಹ್ಮ್ ಹಂಗೂ ಮಾಡ್ಬೋದಿತ್ತು ಹೋಟೆಲ್ ಏನಾದ್ರು ಒ ಮಾಡ್ಬೋತಿತ್ತು ಆದ್ರೆ ಏನ ಸಕ್ಕ ಮನೇಲಿ ಇದ್ರೆ ಒಂಥರ ಮಂಕು ಏನು ಟೈಮ್ ಪಾಸ್ ಆಗಲ್ಲ ಫುಲ್ ಬೋರ್ ಅಡತರು
ದೋರುತಾನೆಯ ಡ್ಯೂಟಿ ಇಲ್ಲ ಅಂದ್ರ ಮಾತ್ರ ಒಂದ್ಸತ್ತ ಆ ಡ್ಯೂಟಿಗ್ ಹೋದ್ರೆ ರಜಾ ಹಾಕ್ಕ್ಕಿತ್ತು ಅಂತ ಆಮೇಲೆ ಒಂದ್ ದಿನ ಮನೇಲಿ ಇದ್ಬಿಟ್ರ.
ಮತ್ತೇ ಮನೇಲಿ ಇದ್ರೆ ಹಿಂಗ್ ಅನ್ಸುತ್ತೇ.
ಹ್ಮ್.
ಆಮೇಲೆ ಈಗಂತೂ ಆಫೀಸ ಅಲ್ಲಿ ವರ್ಕ್ ಸಾಗದೇ ಇಲ್ಲ ಫುಲ್ ನಿಧಾನ ಅನ್ಸುತ್ತೇ.
ಪಪ್ಪೀ. ನಾನಂತೂ ಬೆಳಿಗ್ಗೆ ಹೋಗಿದ್ದೆ ಹತ್ತು ಮುಕ್ಕಾಲು
ಹ್ಮ್
ಹತ್ತು ನಲ್ವತ್ತ್ ಆಗೋಯ್ತು ಹತ್ತು ನಲ್ವತ್ತು ಒಂದ್ ಹತ್ತು ನಿಮಿಷ ಹಂಗ ಹಂಗ ಆಟ ಆಡಿ ಸ್ಟಾರ್ಟ್ ಮಾಡ ಒನ್ನೊಂದ್ ಗಂಟೆಗೆ ಸ್ಟಾರ್ಟ್ ಮಾಡ್ದಿ
ಹ್ಮ್
ನಾಂಗ ವರ್ಕ್ ಮಾಡಿ ಇವತ್ತಿ ನ ಡೇ ನೆ ಮ್ಸ್ಕುಟ್ಟ ತೆ
ನಾವು ಏನೊ ಒಂಬತ್ತು ಗಂಟೆ ಆಯ್ತೆ ಹೋಗೋದು ಒಂಬತ್ ಗಂಟೆಗೆ ಹೋಗಿ ಪೂಜೆ ಗಿಜೆ ಎಲ್ಲ ಮಾಡಿ ಏ ಲ್ಯಾಪ್ಟಾಪ್ ಇಲ್ಲ ಹ್ಮ್ ನಾನೇ ಡೈಲಿ ಪೂಜೆ ಮಾಡ್ತೀನಿ
ಏನ್ ದೇವ್ರ ಭಕ್ತಿ
ಮಾಮೂಲಿ ಹೆಂಗಿದ್ರು ದಿನಾ ಸ್ನಾನ ಮಾಡ್ಕೊಂಡ್ ಹೋಗಿ ಹೆಂಗಿದ್ರು ಪೂಜೆ ಮಾಡ್ಬೇಕು ಇಲ್ಲಿ ಪೂಜೆ ಮಾಡಕ್ ಆಗಲ್ವಲ್ಲ ಮನೇಲಿ ಲೇಟ್ ಆಯ್ತೆ ಬಸ್ ಎಲ್ಲ ಮಿಸ್ ಆಯ್ತೆ ಅಂತ
ನಮ್ಗೆ ಇರ್ತಾರಲ್ಲ ಅಲ್ಲಿ ಆಂಟಿರೊಂದು ಮೂರ್ ಜನ ಇರ್ತಾರೆ. ಅವ್ರೆಲ್ಲಾ ಇದ್ ಮಾಡಿರ್ತಾರ ಆಮೇಲೆ ನಮ್ಗೆ ಏನಂದ್ರೆ ಗಂಧದ ಕಡ್ಡಿ ಹಾಕಂಗಿಲ್ಲ ನಮ್ಮ್ ಆಫೀಸ್ ಒಳಗಡೆ. ಅಲಾರಾಮ್ದ್ ಏನೋ ಹಾಕಿರ್ತಾರ ನಮ್ದು ಗಂದದ ಕಡ್ಡಿ ಹೊಗೆ ಬಿದ್ರೆ ಸಾಕು. ಓ ಅಲರಾಮ್ ಈಗ ನಮ್ಗೆ ಹೆಂಗ ಅಲಾರಾಮ್ ಬಡಕಾಯಿತೋ ನಮ್ಮ್. ಟೈಮಿಂಗ್ಸ್ ಹಿಡಿದ್ರ ಹಂಗ ಬಡ್ಕತ್ತ. ಆ ನಮ್ಗೆನಾದ್ರು ಆ ನಮ್ಮ್ ಆಫೀಸಲ್ಲಿ ಏನಾದ್ರು ಪೂಜೆಗೀಜೆ ಇದ್ದಾಗ. ಅದ್ನ ಕ್ಲೋಸ್ ಮಾಡಿ ಇದ್ ಮಾಡ್ಬೇಕು.
ಹ್ಮ ನಮ್ದ್ರಲ್ಲಿ ಏನು ಇಲ್ಲ ಮಾಮೂಲಿ ಗಂದ್ಲ್ ಕಡ್ಡಿ ಸಿಕ್ಸೋದು ಗೊತ್ತಲ್ಲ.
ಹ್ಮ.
ಅದ್ರಲ್ಲಿ ಸಿಕ್ಸ್ಬಿಟ್ಟು ಹೊಗೆ ಪಾಡ್ಗ್ ಕಿಟ್ಕಿಲ್ ಹೋಯ್ತಾ ಇರ್.
ನಮ್ದೆಲ್ಲಾ ಮಣ್ತರ ಬಟ್ ಅದ ನಮ್ದು ಸ್ಮೋಕ್ ಅಲರಾಮ್ ಅಂದ್ರ ಸರ್ವರ್ ಇರುತ್ತಲ್ಲಾ ಫುಲ್ಲು. ಅಂದ್ರೆ ಇವಾಗ ನೆಟ್ವರ್ಕಿಂಗ್ ಎಲ್ಲ ಬರೋದು ನಮ್ಮ್ ಆಫೀಸಿಂದ. ಅಂದ್ರೆ ದೊಡ್ಡ ಸರ್ವರ್ ಇರತ್ತ ಅಲ್ಗೊಂಚೂರು ಅದೇನು ಡೌನೇ ಆಗಂಗಿಲ್ಲ. ಡೌನ್ ಆಗ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಇದಾಯ್ತದೆ.
ಹ್ಮ್ ನಮ್ದ್ರಲ್ಲ್ ಆತರ ಏನೂ ಇಲ್ಲ. ಎಲ್ಲ ಬರಕ್ಕಿಂತ ಮುಂಚೆನೆ ನಾವೇ ಫಸ್ಟ್ ಹೋಗಿರ್ತೀವಲ್ಲಾ. ವಿಂಡೋಸ್ ಎಲ್ಲ ಓಪನ್ ಇರುತ್ತಲ್ಲಾ ಆಮೇಲೆ ಚಿಕ್ಕದಲ್ವ ನಮ್ದು ಆಫೀಸು
ಏ ನಮ್ದು ದೊಡ್ದಾಗದ ನಮ್ಗಿಂತ ನಮ್ದು ಮೇನ್ ಆಫೀಸ್ ಅದ ವಿಧಾನಸೌಧ ಸೈಡು ಅಲ್ಲಿ ಮೂರ್ ಫ್ಲೋರ್ ಅದ ವಿತ್ತ್ ಟಿಫನ್ನು ಊಟ ತಿಂಡಿ ಎಲ್ಲಾ ಅವರೇ ಕೊಡ್ತಾರ ನಮ್ದ್ರಲ್ಲಿ ಜಸ್ಟ್ ಕಾಫಿ, ಟೀ, ಹಾಲೂ ಆತರ
ನಮ್ದ್ರಲ್ಲಿ ಏನೂ ಇಲ್ಲ ಆ ತರ ಎಲ್ಲಾ ಏನೂ ಇಲ್ಲ
ಏನಮ್ಮ
ನಮ್ದ್ರಲ್ಲ ಆತರ ಏನಿಲ್ಲ ಅಂದ್ರೆ ಟ್ರೀ ಟೀ ಬ್ರೇಕ್ ಆದ್ರೆ ತಗೋಬೋದು
ಹ್ಮ್ ನಮ್ದ್ ಎಸ್ಸಲಿ ಎಸ್ಸಲಿ ಟೀನಾದ್ರು ಕುಡಿ ಎಸ್ಟ್ಸಲಿ ಏನಾದ್ರು ಮಾಡ ಯಾರು ಕೇಳಲ್ಲ
ಹ್ಮ್
ನಿನ್ ಕೆಲ್ಸ ಮುಗ್ ಏನಿಲ್ಲ ಲಾಸ್ಟಿಗೆ ಹೋಗ್ಬೇಕಾದ್ರೆ ನೀನ್ ಏನ್ ಮಾಡ್ದೆ ಎಷ್ಟ್ ಮಾಡೋರೆ ಅಂತ ಅಪ್ಡೇಡ್ ಕೊಟ್ಬುಟ್ ಬರ್ಬೇಕ್ ಅಷ್ಟೇ ಅದ್ಬ್ ಬಿಟ್ರೆ ಇನ್ನೇನು ಮಾಡಂಗಿಲ್ಲ
ಅಷ್ಟೇ ನಿಜ
ಹ್ಮ್ ಟೀಗಾದ್ರೂ ಹೋಗು ಕಾಫಿಗಾದ್ರೂ ಹೋಗು ಸಿಗ್ರೇಟ್ ಆಡೋ ಹೊಡಿಯಕ್ ಹೋಗು ಹ ಎಷ್ಟ ಸಲ ಹೋಯ್ತಾರ ಗೊತ್ತಾ ನಮ್ಮ ಆಫೀಸ್ಲಿ ಹಂ ಅಪ್ಪ ದೇವರೇ ಎಲ್ಲ ಅದೇ ಕೆಲ್ಸ ಹೋಗುವತ್ ನಿಮಿಷ ಬಾ
ಆದಂದ್ರೆ ನಮ್ಮ ಆಫೀಸ ಅಲ್ಲಿ ಅವ್ರ ಏನು ಸಿಗ್ರೇಟ್ ಬಿಗ್ರೇಟ್ ಅದೆಲ್ಲ ಗೊತ್ತಿಲ್ಲ ಬಟ್ ಟೀ ಬ್ರೇಕ್ ಹೊಯ್ತಿರ್ತಾರೆ ಯಾವಾಗ್ಲೂ ಅಷ್ಟೆ
ಸ
ಮಧ್ಯ ಆಗಿನೇನು